ಕಾಣ ಹೇ
ಏನ್ ಮಾಡ್ತಿದೀರಮ್ಮ.
ಕುತ್ಕೊಂಡಿದ್ದೆ ನೋಡೋಣ ನೀವು.
ನಾವು ಕೂತ್ಕೊಂಡಿದ್ದ್ವಿ.
ಹಾ ಊಟ ಮಾಡ್ಬೇಕಣ್ಣ ನಿಮ್ದು.
ನಮ್ದಗಿದ್
ಹಾ ಏನ್ ಊಟ ಮಾಡಿದ್ದು ಅಣ್ಣ.
ನಮ್ದು ನಂಬಳ್ಳಿ ಚಪಾತಿ ಪಲ್ಯ ಮಜ್ಜಿಗೆ ಅಂಬರು. ಅನ್ನ ಸಾಂಬಾರು. ಮಾಡಿದ್ರು.
ಹಂತ ಹಸ್
ಹ್ಮ್ ನಾವು ಹಾಸ್ಟೆಲ್ ನಲ್ಲೇ ಇರೋದು.
ಹ್ಮ ಅಂದ್ರೆ ಹಾಸ್ಟೆಲಲ್ಲಿ ಎಷ್ಟ್ ವೆರೈಟಿ ಕೊಡುತ್ತಾರಾ.
ಹಾಸ್ಟೆಲ್ ನಲ್ಲಿ ನೋಡಮ್ಮ ಬೆಳಿಗ್ಗೆ ಆಹ ಉಪ್ಪಿಟ್ಟ್ ಟ್ಟು ಅವಲಕ್ಕಿ ಮಂಡಲ್ ಸೂಸ್ಲ ರೈಸು ಕಲರ್ ರೈಸು.
ಹಾ
ಅದ್ರ ಜೊತೆ ಹಪ್ಳನು ಕೊಡ್ತಾರ ಒಂದೊಂದ್ ದಿನ.
ಹ ಬಂಡಾಳ್ ಸೂಸ್ಲಾ ಅಂದ್ರೇನು. ಇದು ಏನಾದೂ ಗಿರ್ಮಿಟಾ.
ಅಲ್ಲಮ್ಮ ಅದು ಗಿರ್ಮಿಟ್ ಹಾ ಚೂರ್ಮರಿ ಚುರ್ಮರಿ ಸೂಸ್ಲಾ ಚುರ್ಮರಿ ಸೂಸ್ಲ.
ನೀವು್ ಚುರ್ಮರಿ ಸುಸಲಾ ನವ್ ಗಿರ್ಮಿಟ್ ಅಂತೇವೆ.
ಹಾ ಹೌದು ಮಧ್ಯಾಹ್ನ. ಚಪಾತಿ ಕೊಡ್ತಾರ ಟೂ ಟೂ ಪಲ್ಯ ಮಾಡ್ತಾರ.
ಹಾ
ಮತ್ತೆ ಮಜ್ಜಗಿ ಕೊಡ್ತಾರ ಅನ್ನ ಸಾಂಬಾರು.
ಹೌದಲ್ಲ.
ಹ್ಮ್ ನೈಟ್ನು ಅಷ್ಟೆ. ನೈಟ್ ಮಜ್ಜಿಗೆ ಕೊಡಲ್ಲ ಒಂದೊಂದ್ ಟೈಮ್ ಚಪಾತಿ ಇವಾಗ ಸಿಲಿಂಡರ್ ಕಮ್ಮಿ ಬಂದದಲ್ಲ.
ಹಾ ಅಣ್ಣ.
ಅದ್ರ ಸಂಬಂಧ ಬರೀ ಓನ್ಲಿ ರೈಸ್ ಮಾಡದ್ರ ಮಾಡ್ತಾರ ಇಲ್ಲಿಕ್ಕಂದ್ರ ಸಾರು ಚಪಾತಿ.
ಹ್ಮ್ ಹ್ಮ ಅಷ್ಟೇ ಕೊಡ್ತಾರಣ್ಣ.
ಹ್ಮ್
ಹ್ಮ್ ಮತ್ತೇಣ್ಣ.
ಇವಾಗ ಊರಲ್ಲಿ ಇರೋದಮ್ಮ ನೀವು.
ಹಾ ಹಣ್ಣ ನಾವೀಗ ಊರಲ್ಲೇ ಇರೋದು.
ಹ್ಮ್ ಮತ್ತೇನ್ ಮಾಡ್ಬೇಕು ಮುಂದ ಓದ್ಬೇಕಾ ಏನು ಇಲ್ಲೇ.
ನಮ್ದು ನನ್ದು ಎಂ ಬಿ ಎ ಮಾಡ್ಬೇಕಂತಿತ್ತಣ್ಣ.
ಹಾ
ಅದಕ್ಕೆಲ್ಲಾ ಹೋಗಿ ಅಡ್ಮಿಷನ್ ಎಲ್ಲ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅದು ಇರ್ತಾವಲ್ಲ. ತರ ಎಲ್ಲಾ.
ಮ ಇದುಕ್ಕೊ ಇರ್ತ ಏನಮ್ಮ.
ಅಂದ್ರೆದು ಅದು ಒಂಥರ ಒನ್ ವೀಕ್ದು ಒಂದು ಏನು. ಟ್ರೈನಿಂಗ್, ಅಂತ ಇರುತ್ತೆ? ..
ಹಾ. ..
ಆಮೇಲೆ, ಅದಕ್ಕೆ! ಸಿ, ಟಿ. ಟೈಪ್ ಅಲ್ಲಿ, ಎಕ್ಸಾಮ್ ಇಟ್ಟಿರ್ತಾರೆ? ...
ಹ್ಮ್. ...
ಅದು, ಆ ಟ್ರೈನಿಂಗ್ ನಾವು! ಒನ್, ವೀಕ್, ಅಲ್ಲಿ ಕಂಪ್ಲೀಟ್ ಮಾಡಿ. ಅದು ಎಕ್ಸಾಮಗೆ, ಪ್ರಿಪೇರ್ ಮಾಡ. .. ಅನುತ್ತಾರೆ, ಅವರು ಹೆಂಗ್ ಬರಿಬೇಕು! ಏನು ಅದ್ರಲ್ಲಿ ಏನ್, ಖುಷನ್ ಇರ್ತವೆ ಅಂತ. .. ಅತರ. .. ಆಮೇಲೆ, ನೆಕ್ಸ್ಟ್ ಅದಕ್ಕೆ! ಎಕ್ಸಾಮ್ ಇಟ್ಟಿರ್ತಾರೆ ಆ, ಎ. ... ಎಕ್ಸಾಮ್ ನಲ್ಲಿ, ನಾವು ಪಾಸ್ ಆದ್ರೆ ಅದ್ರ ಮೇಲೆ, ಪರ್ಸೆಂಟೇಜ್ ಮತ್ತೆ ನಮ್ದು! ಡಿಗ್ರಿ ಪರ್ಸೆಂಟ್. .. ಅಟ್ಲೀಸ್ಟ್, ನೋಡ್ಬಿಟ್ಟು, ಬಾಳೆಹಣ್ಣು ತಿಂದು, ಫೀಸು ಇದು, ಮಾಡ್ತಾರೆ. .. ..
ಹೌದು. ..
ಹಾ, ಅದು ಹಂಗೆ ಮಾಡ. ಅದೆಲ್ಲಾ ಮುಗಸಿದ್ದೆ ಬಟ್, ಮನೇಲಿ? .. ಬೇಡ ಅಂತಂದ್ರು! ಅದು ಅಷ್ಟು ಆರ್ ಲಕ್ಷ ಬರುತ್ತೆ, ಅಂತಂದ್ರು, ಅದಕ್ಕೆ ಬೇಡ, ಅನುದಾಧೇ. .. ಒಬ್ರು. ..
ಓ, ಹೌದು, ಆರು ಲಕ್ಷ ಬರುತ್ತ, ಅದಕ? ..
ಅಂದ್ರೆ, ಒಂದ್, ಎರಡ್, ಲಕ್ಷ ಅಷ್ಟೆ ಎರಡೂವರೆ ಲಕ್ಷ, ಹಿಂಗ್, ಬರುತ್ತೆ. .. ಮತ್ತೆ, ಹಾಸ್ಟೆಲ್. .. ಫಿಜ್, ಹಾಸ್ಟೆಲ್ದ್ದು, ಲ್ಯಾಪ್ಟಾಪ್ ಬುಕ್ ಎಲ್ಲಾದೂ ಬೇಕಲ್ಲ? .. ಅದಕ್ಕೆ, ಮತ್ತೆ ಅದು ಜಾಸ್ತಿ! ಬರುತ್ತೆ ಬೇಡ ಅಂತಂದ್ರು ಮನೇಲಿ? ..
ಹ್ಮ್. ..
ಹ್ಮ್, ಅದಕ್ಕೆ ನಾವು ಮುಂದೆ! ಹೋಗೋಕೆ, ಆಗ್ಲಿಲ್ಲ, ನಾನು ಮತ್ತೆ ವರ್ಕ್ ಮಾಡಿದು. ..
ಹ್ಮ್. ..
ಹ್ಮ್. ..
ಮೊನ್ನೆ ಪ್ರವಾಸದ ಪ್ರಯುಕ್ತವಾಗಿ! ನಿಮ್ ಕಡೆ ಏನ್ ಮಾಡಿದಾರಮ್ಮ? ..
ನಮೂ, ಕಡೆ ಪರಿಸರ ದಿನ ಅಂದ್ರೆ, ಉ .. ನಮ್ಮೂರಲ್ಲಿ, ಒಂದು ಪ್ರೋಗ್ರಾಮ್ ಮಾಡಿದ್ರು? ..
ಹ್ಮ್. ...
ಇಲ್ಲಿ, ಸಣ್ ಸಣ್ ಗಿಡ ತಗೊಂಡ್ ಬಂದಿದ್ರು. .. ಎಲ್ಲಾರೂ? .. ಬಂದಿರ್ತಾರಲ್ಲ, ಸೊ, ಅವ್ರಿಗೆ ಒಂದೊಂದ್ ಗಿಡ ಕೊಟ್ರು, ಮತ್ತೆ? .. ಎಲ್ಲೆಲ್ಲಿ, ಖಾಲಿ ಜಾಗ ಇರುತ್ತಲ್ಲ! ಸೊ ಕಾರ್ಡ್ ಟೈಪ್ ಇದ್ದಲ್ಲಿ? .. ಅಲೆ, ಮತ್ತೆ ಕೆರೆ, ಬಾಜು? ... ಹಳ್ಳದ್, ಬಾಜೋದು, ಹಿಂಗೆ, ವಂಡಿ ಇರ್ತಾವಲ್ಲ ಅಲ್ಲೆಲ್ಲಾ? ಗಿಡ ಅದ ನೆಟ್ಟು, ನೀರು, ಹಕ್ಕು. .. ಹಾಕಿದ್ರು, ಸೊ ಜಾಸ್ತಿ ಗಿಡ ಬೆಳಿಲಿ? ಇನ್ನು ಸ್ವಲ್ಪ ತಂಪು, ಇರ್ತಿ. .. ಮತ್ತೆ, ನೆರಳು ಹಾಕ್ತೇತಿ! ಕುಂದ್ರೋಕ ಅಂತಂದು ಹೇಳಿ ಎಲ್ಲಾ ಭಾಷಣ ಮಾಡಿ? .. ಮಾಡಿದ್ರು, ಮತ್ತೆ ಫಂಕ್ಷನ್ ಪಲವು, ಮಾಡಿದ್ರು? .. ಫಂಕ್ಷನ್ಗೆ ಅದನ್ನ? .. ತಿಂದು ಮನೆ ಕಡೆ ಬಂದು, ನೀವ್, ಹೆಂಗ್ ಮಾಡಿದ್ರು! ನಿಮ್ಮ ಕಡೆಗೆ? ..
ನಮ್, ಕಾಲೇಜ್ ನಲ್ಲಿ? .. ಒಂದು, ಪ್ರೊ, ಕಾರ್ಯಕ್ರಮ, ಮಾಡಿದ್ರು ಅದ್ರಲ್ಲಿ? .. ಒಂದ ನೂರು ಗಿಡಗಳ ತಂದಿದ್ರು.
ಹಣ
ಇವು, ಎನ್, ಸಿ, ಸಿ. ಸ್ಟೂಡೆಂಟ್ ಗೊತ್ತು ಕ್ಯಾಂಡಿಡೇಟ್, ಗೊತ್ತು ನಿಮ್ಗೆ? ..
ಹ, ಅಣ್ಣ. ..
ಅವ್ರ, ಕೈಲೆ ಒಂದು, ಇಷ್ಟು, ನೆಟ್ಟಿದ್ರು, ದೊಡ್ಡ ದೊಡ್! ಮೇಲಧಿಕಾರಿಗಳೆಲ್ಲಾ, ಬಂದಿದ್ರು? .. ಇದರು, ಅವ್ರ ಕಡೆ ಒಂದ ಎಷ್ಟಿದ್ರು? .. ಇಷ್ಟು, ಗಿಡ ಮರ ಗಿಡಗಳನ್ನು ಹಚ್ಚಿಸಿದ್ರು! ..
ಹ್ಮ, ಹಾ, ಹಾ. ....
ನಮ್, ಕಡೆ ಒಂದಿಟ್ಟು! ವೆರೈಟಿ, ವೆರೈಟಿ ಹಗಂದ್ರೆ ಇವು, ನೇರಳೆ ಗಿಡ. ..
ಹೂ. ..
ಪಪ್ಪಾಯ ಗಿಡ. ..
ಪ ಅದ್ರಕ್ಕಿಂತ ದೊಡ್ಡು ಗಿಡ ನೆಟ್ರುನು ಚೆನ್ನಾಗಿರುತ್ತೆ.
ದೊಡ್ಡು ಗಿಡ
ಅಂದ್ರೆ ಅಂದ್ರೆ ಈಗ ನೆರಳೆ ಗಿಡನು ಓಕೆ ಮಾವ
ಹೇಗಂದ್ರಮ್ಮ ಹೆಂಗಂದ್ರೆ ಈಗ ಗಿಡ ತಾರೆ ಅವು ಮೇಂಟೆನೆನ್ಸ್ ಮಾಡಲ್ಲ.
ಅದೇ ಆ ಟೈಮಗ ಅಷ್ಟೇ ಹಚ್ಚುತ್ತಾರೆ ಮತ್ತೆ ಮತ್ತೆ ಊ ಮರನೇ ದಿನಾನೇ ನೋಡೋದಿಲ್ಲ ಅವ್ನ.
ಫೋಟೋ ತಕೊಲಕ್ಕೆ ಒಂದ ಗಿಡ ಹಚ್ತಾರೆ ಸರಿ. ಆಯ್ತ ಮುಗಿತ್ತ್ ಅಲ್ಲೇ.
ಮರ್ ಮರನೇ ದಿನ ಅಂತಂದ್ರೆ ಅದಕ್ ನೀರು ಹಾಕೋದಿಲ್ಲ. ಹೊಳ್ಳಿ ನೋಡೋದಿಲ್ಲ ಹ್ಮ್ ಇಲ್ಲಿ ಕೂಡ ಹಾಗೇನೆ ಯಾರು ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಿಲ್ಲ.
ಹ್ಮ್ ಅವು ಸರಿಯಾಗಿ ನೋಡ್ಕೊಂಡ್ರೆ ಸರಿಯಾಗ ಆಗುತ್ತ ನಿಮ ನಿಮ ಸೈಡ್ ಯಾವ್ಯಾವ ಮರಗಳ ಇದಾವ.
ನಮ್ ಸೈಡು ಮಾವಿನ ಮರ ನಮ್ಮಲ್ಲಿ ನಮ್ಮ ಮನೇಲಿ ತೆಂಗಿನ ಮರ ಐತೆ ಮತ್ತೆ ಸಾಗವಾನಿದಿದೆ. ಹ್ಮ್ ನೇಲ್ಗೇರಿದಿದೆ ಹ್ಮ್ ಹುಣ್ಸೆದು.
ಹ್ಮ್
ಚಿಕ್ಕುದು ಅವೆಲ್ಲಾ ಮರ ಇದ್ದಾವೆ ಮತ್ತೆ ಇನ್ನು ಇವೂ ವೆರೈಟಿ ವೆರೈಟಿ ಇದ್ದಾವೆ ಜೋಳ. ಆ ತರ ಎಲ್ಲಾ ಹಚ್ಚಿದ್ದಾರೆ.
ಹ್ಮ್ ನಮ್ ಕಡೆನೂ ಇದಾವ ಈ ಕಡೆ ನಿಂಬೆ ಹಣ್ಣಿ ಗಿಡಾ ಮಾವಿನ ಗಿಡಾ ಪಾಪ್ಪಾಯ ಗಿಡಾ ಬೇವಿನ ಮ ರಾ
ಹ ಅಣ್ಣಾ.
ಜಾಂಪಲ್ದ ಹಣ್ಣಿನ ಗಿಡಾ ಪೇರು ಪೇರು ಹಣ್ಣಿನ ಗಿಡಾ
ಅದೇನ ಅಣ್ಣಾ ಜ್ಯಾಂಪಲ್ ಅಂದ್ರೆ.
ಹಾ ಜಾಂಪಲ್ ಅಂದ್ರನು ಒಂದೇ ಪೇರು ಅಂದ್ರನು ಒಂದೇ.
ಹಾ ಹಾ
ಮತ್ತೆ ಪಪ್ಪಾಯ ಗಿಡಾ ಹುಣ್ಸೆ ಗಿಡಾ.
ಹಾ ಅಣ್ಣಾ.
ಮತ್ತೆ ಸರ್ಕಾರ ಜಾಲಿ ಅಂತ ಗೊತ್ತ ನಿಮ್ಗೆ.
ಜಾಲಿ ಗಿಡ ಅಣ್ಣ. ಮುಳ್ಳ ಇರುತ್ತಲ್ಲ ಮುಳ್ಳ ಇರುತ್ತಲ್ಲ ಹ್.
ಮತ್ತೆ ಅವು ಬದ್ರಿ ಗಿಡಾ.
ಬದ್ರಿ ಗಿಡಾ ಅಂದ್ರ ಅಣ್ಣ ಅವೆಂತಾವಿರುತ್ತೆ.
ಅವೂ ಇದರುವ ಅಮ್ಮ ಅವೂ ಯಾವ ಗಿಡ ಅಂತಾರ ನೋಡು ಶ್ರೀಗಂಧದ ಗಿಡ ಟೈಪ್ ಬರ್ತಾವ್ ನೋಡು.
ಅ ಹಾ ಗಂಧದ ಗಿಡ
ಹಲೋ. ಹಲೋ. ಹಲೋ. ಹಲೋ ಅಣ್ಣಾ ಕೇಳಸ್ತಾ ಇದೆಯಾ ಹಲೋ. ಹಲೋ. ಹಲೋ. ಹಲೋ ಅಣ್ಣಾ ಕೇಳಸ್ತಾ ಇದೇಯಾ. ಹಲೋ